ಮಾತಾಡ ಮಾಮ್ಮನ ಜೋಡಿಗೆ ಇದ್ರ ನಗರು ಕೈ ಎಷ್ಟಪತ್ ಹಲೋ ಹ ಕೈ ಆಕೀದ್ರೆ ಮಾತಾಡ ಮಾತಾ ಅದ್ಕೆ ಮಾತಾಡಲೇ ಈ ಒಳ್ಳ ಮೇಲೆ ಹೆಚ್ಚಿ ನೋಡೋಂಗ ಸರ್ ನಾವ್ಲಲ್ಲ ಹಲೋ ಎಲ್ಲಾ ಫ್ರೆಂಡ್ಸ್ ಅನುಭೋಗ್ಯ ಪ್ರೃ ಪ್ರಗತಿ ಪ್ರಗತಿ ಪ್ರಗತ್ತಿ ಇನ್ನೊಬಂದನು ಚೆಂದಾಗಿ ದೊಡ್ ನಾಳ್ತ ಗ ಸಾಕ ಒಂದ್ ಮಾಡ್ಕತ
ಒಂದ್
ಮಾಡ್ಬೇಡ ಮತ್ತ ಹ ಮದ್ ಮಾಡಿಕೂರ್ಕಂದ್ರ
ಒಂದ್ ಆರು ವರ್ಷ ಬೇಕು ಒಂದ ಒಬ್ಬ್ರಿಗೆ ನೀ ಆಬೇನ್ ನೀವು ನಿಮಕೊಕಟ್ಟ ಮಾಡ್ಕೋಬಕ್ ನಾವವು ಮ
ಏಲು ಸಿಗಾಲ ಈ ಎದ್ದ ನೋ ಏನ್ ಬೇಳಿಲ್ಲ ಬಂಗಾರಲ್ಲ ಒರ ಲಕ್ಷ್ಮಿ ಇಲ್ಲ
ಎಣಕಟಾರ ಮತ್ತೆ ಚಲ ಮತ್ತೆ
ಪಾಯ ಜೀವರ ಅಂದ್ರರು ಪಾಯ ನಿನಗಿರಾ
ಹಾ
ನೀಬರೇ ಎಳ ಮಕ್ಕಳಾ ಕಾಲ ಕಟ್ಟ ಮಂದಿ ಮ ಮ ಅಂಗ ಮ ತ ನಾ ಅಕ್ ತಂಗಿರ ಮಕ್ಳ ಏನಲ್ಲ ಅಲ್ಲಿಪಪ್ಪಿರ್ತಾರೆೈ. ನ್ತ ಮತ್ತ ಫೋನ್ ಹಚ್ಚಿಲ ಒ ಗ್ಲಾಸ್ ಇದ ಇದ ಮ್ಯಾಲ ಗ್ಲಾಸ್ ಆ ಬೇಕಂತ ಡಿಸ್ಪ್ಲೇಂತ ಹೊಡಕತ್ ಹೊಡಲ್ದ. ಇಿಂದನ್ ಕ್ಯಾಾಮ್ರಾಸ್ ಎಲ್ಲ. ಡಿಸ್ಪ್ಲೇ ಹಾಕ್ಸಿದ್ರು ಯಾಕ್ ಆದ್ಲು ಅಂಬ ಓಡಿತ ಮುಕ್ಕ
ಪಸ ತ
ಹಾ ಚಲ ಆಕ ಬೀಜಾಪ್ರ ಆಕರ. ನ ಚ ಹ ಬ ಬನ್ ಮ ಹ ಹ ಹಾ ಹೋಗೋಣ ಅಂತ. ಹಲೋ ಹಭಟಾಯ ಬರ ಆತರಿ ಇದು ಾಟ ಖಾಲಿ ಇಷ್ಟೇ ಅಂತೀನಿ. ನ್ ಮಾತ್ರ ನಿಂಗಂಗ ಒತ್ತುಣ. ಮ ಹ ತಂಬೋಗನ ಯಾರ ನನ್ನ ಕಳ್ತ ಒಲಿರಿ ಯವ್ವನೀ ಹೋಗಲ್ಲ ಬಿಡ. ಪಿಂಕಿ ಚೀಮಿ ಎಲ್ಲಾರ ಅಲ್ಲಿ ಅವರ. ವಯವರ ಅನ್ಸೆ ನೋಡಿಕ ಎಟ್ಟ ದ್ದಾ ಆಡ್ತದ. ನಿಂಗ ಯಾವ್ದ ಬಂದವ್ ಮಾತ್ರ ನಾ ಹೋಗುದ ನ ಹ ಹ ಹ
ಹ ತಂಬ ಆ ನೀ ಫೋನ್ ನಾಕ ಇಡ ಕೇಳ್ಸಲ್ ಆ
ಹಾ
ಹ ಹ
ಕಗ ಲ್ಲಿ ಅ ನೀ ಹ
ಅಲ್ಲಲ್ಲ ಅದೇ
ಹ್ಮ ನೀನ್ ನ ನಂಗ್ ಕಾಕ್ ಹೌಂತ ನವು ಅ ನ ಬೇಕಾರ್ ಕ ಯಾಮ ಕ ತ ಹೂ ಹೂ ಅಂತ ಹೂ ಹೂ ಅ ಹೋಗಿಿಲ್ಲ ಅ ಅಲೋ ಅಲೋ
ಹ
ಹು ಹ ಸಣಭೋಗ ಪ್ರಗತಿ ಅನ್ಬಪ್ಪಡು ಪ್ರಗತಿ ಪ್ರಗತಿ ಪ್ರಗತಿ ಒಪ್ಪತಿ
ಸರಿ
ನ ತ ಹಿಗೆ
ಹಾ ಸ
ಓ ಕುಮೆ ರ ಎ ಶಷಯಖ ಎ ನಿನ್ ರಾ ಚನ್ನಾಗ ಇ ಮಲಿಕೊಂಡ ಯತು ನಳಸು ನರ ನಲ್ಲ ಬರೇ ಎಂತನೆಮದ ಸುರ ಕತರ ಆರು ನಿಮಿಷ ಆಯ್ತು ಇವಾಗ ಏ ಮಾಡ್ಬತ್ಡ್ತ ಬೌ
ಹ್ಮ ಹ್ಮ ಹ್ಮ ಅವಂದ ಅವಿಗೆ ಅವಿಗೆ ಲಾಭ ಇ ಹ್ಮ
ಏನ್ ಮಾಡ್ತಾರಾರೆ ಒಣಗಂದಸು ಮತ್ತಿಗೆ ಎಲ್ಲ ನಮ್ಮ ಅಕೌಟ್ ದಾಕ್ಕ ತಕೋತ್ರಿ ನೀ
ಹ ಅತ್ತ ಇರ್ಲ್ಲಕ್ಕಾ ಅವ್ರ ೋನ್
ಬತ ಹ
ಆಚ ರತ್ತೆ ರ ಮ ಅಲ್ಲಿಮಾಡಕ ಶಷದಗ ಸಮ
ಹ ನಮಗ ನಿದ್ದಿ ಕೆಡ್ಸನ್ ಅಂತ ಆತಾರ ಅವರು
ಹುಾಯ ಕ ಉಿದ್ದ ಹಾ
ಹ
ಹೊತ್ ಹೊತ್ ಹೊ ಒ ನ ಮಾಡತ ಏ ನಾ ಮಾಡ್ ಇಲ್ಲ ಸ
ತಂಬ ಕಷ್ಟತ
ಹ ಮಾ ಅನ್ಯಾಯ ಮಷ ಇ ತಾನೆ ಕಟ್ ಆಗುತ್ತ ನೀವ ಯಾ ಕಟ್ ಮಾಡಿದ ನಿ ನಿ ಅ ಅನ್ಯರು ನಿಮಿಷ ತಾನ ಹ ನಿಮ ಹ ನಿಮ ಯಾಕ ಅವರು ಅನ್ಯ್ಯಮ ಇಟ್ಟಿದ್ರಂದ ಸನ ಕಾರರ ಮಾಡಣೆ ಹ್ಮ ನನಗೂ ಬರ್ತಪ ಯ ಇಲ್ಲ ಊಟ ಮಾಡಿದ ಒಲಿಕ್ಕೆಲ್ಲ ಈಗೇನ್ ಕಲ್ಸದಾಗ ಹ್ಮ್ ಗಊತ್ತ್ ತೋನ್ತ್ತ ಹೋ ಅವ್ರಿಗೆ ಲಾಭ ಇತ್ತಲ್ಲ ನ್ರಿರ್ತ ಅಲ್ಲಾ ಹುಡುಗೂರ್ಲ ಆಿರ್ಲಾರ ಏನ್ ಮಾಡಲ್ಲ ಮತ್ ಇವ್ರ ಹೆಂಗ್ ಮಾಡ್ತಾರ ಮೆ ಅ ಚೆಂತಾನ ಯನ್ ಫ್ರೀ ಇಲ್ಲ ನೋಡಕ್ ಅವರ ನಿ ಕೆಲಸ ಿಂದ ಕೊಂಡ್ ಕೊಡ ಹಂತ ಹ್ಮ ಮತ್ತ ಮರಿ ಹೋಗಿ ಮತ್ತಕ್ಕೆ ಯತ್ಕ ನೀ ಹಲ್ಲ ನಕ್ಕಿಗರ ಲಾಭಯಐ ವರದಕ್ಷಿಣೆ ಇಲ್ಲಾರ ವರದಕ್ಷಿಣೆ ನೀ ನಮಗ್ ಕೊರ್ತ ಮಾಡ್ಕೊಬೇಕು ಅಂಗಾರ ಬಡ ಹೋಗಿ ಒ ಲಕ್ಷ ನಿೂರು ಕೊೂಡ ಹ ಅವ ಮನೆ ಕೊತೀನಲೆ ಮಡಕೊಬೇಡ್ದ ಬಂಗಡ ಹಕಲ್ಲ ಬೆಳ್ಳಿ ಹಕಲ್ಲ ಅದ ನೋಡ್ಕಷ್ಟ ನಾಪ್ಪಕ್ಕಗ ಇ ಮವರಕಲ್ಲ ಪಪ್ಪನ್ ರಕ್ಕದನು ಆತ ಮಂದ್ರ ಎರಡು ಎಕರೆ ಒಲ ಇಸ್ಕೋಕತ್ತು ಇನ್ನ ಬಕ್ ತಂಗಗೆ ತಾನೆ
ಹ್ಮ್ ನನ್ನೊಂದ್ ಆಯ್ತು ನೋಡ ಕಟ್ ಮಾಡಬೇಕ ನೀನೇ ಕಟ್ ಮಾಡಿ ನಾ ಕಟ್ ಮಾಡ
ನಿನ್ ರಪ್ಪ ನಾನೇ ಮಾಡ್ತೇನೆ ಮಾಡಕತ್ತಿ ನೀರು
ಹನ್ನೊಂದ್ಯ್ ಹನ್ನೊಂದುನಿಮಿಷ ಆಯ್ತು